ಅಲೋ.
ನಮಸ್ತೆ.
ಯಾರು.
ಯಾರು.
ಹಲೋ.
ಹಲೋ.
ಕೆಲಸ್ತ ಇದೆಯ ಬ್ರೋ.
ಹಾ ಕೇಳುಸ್ತಾ ಇದೆ ನೋಡೋಣ ಏನ್ ಆರಾಮ ಅಣ್ಣ.
ಹಾ ನಾನು ಆರಾಮಿದ್ದೇನಿ ನೀನು ಆರಾಮಿದೀಯ.
ಏನ್ ಮಾಡ್ತೀದ್ದೀರಾ.
ಊಟ ಮಾಡ್ದ್ಯ.
ಹಾ ಅಣ್ಣ ಮಾಡಿನಿ ನೀವ್ ಮಾಡಿರಿ. ನಾನ್ ನೋಡಣ ಚಿಕನ್ ಮಟನ್.
ಚಿಕನ್ ಮಟನ್ ಎರಡು ತಿಂದಿಯಾ.
ಹಾ ಎರಡು ತಿಂದಿನ್ ಅದು ಅದು ಒಂದೊಂದೇ ತಿಂದ್ರ್ ನನ್ ಬಾಯಗ್. ಒಂದೊಂದ್ ತಿಂದ್ರ ಅದು ಚಿಕನ್ ಇದಲ ನಮ್ಗ್ ಜಾಸ್ತಿ ಹೋಗಲ್ಲ ಅದ್ಕ್ಕೋಸ್ಕರ ಒಂದ್ಸೊಲ್. ಸ್ವಲ್ಪ ಚಿಕನ್ ತಿಂತೀನಿ ಸ್ವಲ್ಪ ಮಟನ್ ತಿಂತೀನಿ. ಹಾಗಾಗಿ ನನ್ನಲ್ಲಿ ಜಲ್ಲಿ ಹೊಟ್ಟೆಲ್ಲಿ ಹೊಟ್ಟೆ ತುಂಬುತ್ತದ್. ಹೇ ಇಲ್ಲಾಂದ್ರೆ ಒಟ್ಟೆನೆೇ ತುಂಬದಿಲ್ಲಾ ನಾ ನನ್ ಚಿಕನ್ ಒಂದೇ ತಿಂದರೆ.
ಈಗೇಲೊತ್ತ ನೋಡು ಈಗ ನೀನು. ಚಿಕನ್ನು ಮಟನ್ನು ಎರಡು ತಿಂತಿ ಅಂತಂತಲ್ಲ. ಎರಡು ಒಮ್ಮಲಿಗೆ ತಿನ್ನಾಕ್ ಒಬೇಡ ಇಲ್ ಹೇಳದ್ ಕೇಳು ಯಾಕಂದ್ರೆ ನೀ. ಏನಂತಿಯಾ ಹೊಟ್ಟೆ ತುಂಬೋಕೆ ಓಸ್ಕರ ನಾನು ಎರಡು ತಿಂತೀನಿ ಅಂತ ಹೇಳತಿಯ. ಬಟ್ಟು ಹೊಟ್ಟೆನು ಸ್ವಲ್ಪ ಹೊಟ್. ಒಂದ್ ಸ್ವಲ್ಪ ತಾಳುವಂತ ಶಕ್ತಿನು ಇ ಇರ್ಬೇಕು ನೀನು.
ಹೌದು ಅದೇ ನಾ ಇಲ್ ತಡಿ ತಡಿ ತಡಿ. ಚಿಕನ್ ಏನದಲ್ಲ ಸ್ವಲ್ಪ್ ತಿಂದಿನಿ ಅದು. ಮಟನ್ ಏನದಲ್ ಸ್ವಲ್ಪ ಅದಕ್ಕಿಂತ ಜಾಸ್ತಿ ತಿನ್ ಅದು ನಾನ ಒಟ್. ಒಟ್ಟಿ ಅಷ್ಟ ಸ ಮಾತ್ ಸಾಲ್ತದ ಅದ್ರ ಅಷ್ಟೇ ತಿಂದಿನಿ ನಾನು ಜಾಸ್. ತ್ಯಂತ್ರ ನನ್ನ ಒಟ್ಟೆಗಂತ್ರು ಹೋಗದಿಲ್ಲ ಸ್ವಲ್ಪ ಉಣ್ಣ್ ನೀವ್ ಏನರ ಉಂಡಿರೆಣೊ.
ಹೌದಾ ಯಾಕಂದ್ರೆ ನೋಡು ನೋಡ್ತಮ್ಮ ಈಗ ಜಾಸ್ತಿ ಇಲ್ಲಾ ಚಿಕನ್ನು. ಮಟನ್ ತಿನ್ನೋವದರಿಂದ ಹೀಟ್ ಆಗುತ್ತೆ ಮತ್ತೆ ಮತ್ತೆ ಹೊಟ್ಟೆಯಲ್ಲಿ ಎಲ್ಲ. ಹೆಚ್ಚಿಗೆ ಫಂಕ್ಷನ್ಸು ಸರಿಯಾಗ್ ಮಾ ಮಾಡಕ್ ಆಗಲ್ಲ ಅದ್ರು. . ಹೌದಾ. ಹಾ ಹಾ ನಾನು. ಹೌದಾ ಇಲ್ಲ ಮತ್ತೆ ನೀವ್ ಮತ್ತೆ ಯದ್ರೊಳಗೆ ತಿಂದ್ರಿ ಬರೇ ಚಿಕನ್ ಮಟನ್ ಮೇಲ್ ಮೆಗೆ ತಿಂದ್ರ್. ದ್ರ.
ಇಲ್ಲ ಇಲ್ಲ ನಾ ಚಪಾತಿ ಒಳಗ್. ಒಳಗ್ ಒಂದ್ ಎರಡ್ ಚಪಾತಿ ಮತ್ತು ಸ್ವಲ್ಪ ರೈಸ್ ಉಂಡಿದಿನಿ.
. ಹೌದಾ ನಿವ್ ಎಲ್ಲಿರೋದಿಗ.
ನಾವ್ ನೋಡಿ ಸರಾ ಇಲ್ಲಿ ಹಾಸ್ಟೆಲ್ ಹಾಸ್ಟೆಲ್ದಾಗ್ ಇರ್ತಿವ್.
ಯಾ ಹಾಸ್ಟೆಲ್ದಲ್ ಇರ್ತೀರಿ.
ಇಲ್ಲಿ ಮೈನಾರಿಟಿ.
ಹೌದಾ ನಾನ್ ಹೈದ್ರಾಬಾದ್ ಅಲ್ಲಿ ಇರೋದು ಬ್ರೋ
ಅದೇ ಹಾಸ್ಟೆಲ್ ಹಾಸ್ಟೆಲ್ ದಲ್ಲಿ ಇರ್ತೀರಲ್ಲಾ ನೀವು
ಇಲ್ಲ ಇಲ್ಲ ಪಿಜಿ ಲ್ಲಿ ಇರ್ತೇವ ನಾನು ನಂದ ಎಂ ಬಿ ಬಿ ಎಸ್ ಐತೆ
ಹೌದಾ ಮತ್ತೇನಣ್ಣ ಆರಾಮಲ್ಲ.
ಎಲ್ಲಾ ಆರಾಮಾಯ್ತಪ್ಪಾ ನಿಮ್ದು ನೀವ್ ಏನ್ ಸ್ಟಡಿ ಮಾಡ್ತಬೇಕ ಈಗ
ನಾವ್ ನೋಡೋಣ ಸುಮ್ ಜೆ ಎನ್ ಎಮ್ ಮಾಡಿ ನರ್ಸಿಂಗ್ ಮಾಡಿವ ಅಣ್ಣ
ಹೌದಾ ಜೆ ಏನ್ ಎಮ್ ನರ್ಸಿಂಗ್ ಮಾಡಿದ್ದೀರಾ ನೀವು ಯಾ ಏರಲ್ಲಿ ಇರೋದ ನೀವ್ ಈಗ ಈಗ ಪರಿಶೀಲ ಕೃಗ ಇಲ್ಲ ಇಲ್ಲ ಬ್ರೋ ನೀವು ಯಾವ ಇಯರ್ ಅಲ್ಲಿ ಓದ ಓದಕತಿ ಬಿಗರ ಈಗ ಫರ್ಸ್ಟ್ ಇಯರ್ ಹಾ ಹೆಂಗೆ ಯಾವ ಕಾಲೇಜು
ಪ್ರಿಯದರ್ಶಿನಿ ಕಾಲೇಜ್
ಪ್ರಿಯ ದರ್ಶಿನಿ ಕಾಲೇಜ ಎಲ್ಲಿ ಯಾ ಊರು ನಿ ಅಸ ಹೌದಾ ಏನು ಶಬ್ದ ಬರುತ್ತದೆಲ್ಲ ಬ ಕರ್ಕ್ ತರ್ಕ್ ಅಂತ
ಹೌದಾ ಇಲ್ಲ ಸ್ವಲ್ಪ ಅದೇ ಕಡೆ ನಮ್ಮ್ ಹುಡುಗರು ಜರ ಆಟಾ ಆಡ ಕುಂತ್ತಿದ್ರು ಹಾಗಾಗಿ ಸೌಂಡ್ ಬರ್ತಾ ಇದೀರಾ ಇದು ರಾತ್ರಿನ ಆಟ ಆಡ್ತಾರ ನೋಡ್ರಿ ನಮ್ಮ್ ಹುಡುಗರು ರಾತ್
ಅವ್ರ ಮಕ್ಕಳಿಗೆ ಏನ್ ಗುರು ಎಲ್ಲಾ ಸಣ್ಣವರು ದೊಡ್ಡವ್ರಿಗೆ ಅವ್ರಿಗಏನು ಲೆಕ್ಕ ಇಲ್ಲ ರಾತ್ರಿ ರೆ ಆಗಲು ಅವರಿಗೆ ಅವರು ಆಟ ಆಡೋಕ ನಿಂತರೆೆ ಮುಗದ್ ಹೋಯ್ತು
ಹಾ ಹಾ ಹಾಗಾಗಿ ಅವ್ರಿಗೆ ಹುಡುಗರನ ಏನ್ ಹೇಳೋದಲ್ಲ ಕೇಳೋದಲ್ಲ ಹೆಂಗಾರ ಆಡ್ತಾರೆ
ಹ
ಹುಡುಗರವಲ್ಲ ಏನ್ ಗೊತ್ತಾಗ ಗೊತ್ತಾಗದಲ್ಲ ಹಾ ನಾವ ನಮ್ಮ್ ಏಜಿಗೆ ಇದೆಲ್ಲಾ ಮಾಡಿ ಬಂದೀವಿ. ನಿಬ ನಿಂಬಲ್ಲಿ ಹೌದು ಹೌದೌಹೌದು ಬ್ರೋ ನಿಂಬಲಿ ಅನ್ ಜಾಸ್ತಿ ಸೌಂಡ್ ಬರ್ತಾದೆ ಗುಣ ಗುಣ ಗುಣ ಹುಡುಗಿ ಸೌಂಡ್ ಬರ್ತಾ ಇದೆ ನಿಮ್ ಕಡೆ
ನಂಬಲ್ಲಿ ಎದ್ರ ಸೌಂಡ್ ಬರತ್ತ ಇದೆ
ಹುಡುಗಿ ಸೌಂಡ್ ಬರ್ತಾ
ಇಲ್ಲ ನಮ್ಮ ಹತ್ರ ಇಲ್ಲಿ ಹುಡುಗಿ ಹೋಗತ್ತಾರೆ ನಾನು ಸಿಂಗಲ್ ಇರೋದು ಗುರು ನನ್ನ ಹತ್ರ ಯಾವ್ದು ಹುಡುಗಿ ಲ್ಲ ಅರೆ ಚೂತ ಮಾರಿಗೆ ಉಟಕೋ ಜಾವ ರ ಚೂತ ಮಾರ ಚತ ಶಾಮ ತಕ ಹೊಡ್ಜಾ ಬ
ಹಲೋ ಏನೈತ್ರಿ
ಏನಿಲ್ಲ ಬ್ರೋ ಇಲ್ಲೊಂದು ಹುಡುಗ ಇಲ್ಲೊಂದು ಇಲ್ಲೊಂದು ಇಲ್ಲೊಂದು ಹುಡುಗ ಐತೆ ಸ್ವಲ್ಪ ಕಿರಿಕ್ ಮಾಡ್ತಾ ಇದೆ.
ಅದ ಏನ್ ಸಣ್ಣದ ಐತಿ ದೊಡ್ಡದ ಐತಿ
ಹೆದರಿಕಿ ಕಳಸ್ದೇವನಿಗೆ ನಾನು
ಹೌದಾ ದೊಡ್ಡದ ಐತಿ ಸಣ್ಣದ ಐತಿ ಹುಡುಗ
ಅಯ ದೊಡ್ಡದೈತಿ ಹಂಗೇನಿಲ್ಲ ಆದ್ರೆ ತಲೆಯಲ್ಲಿ ಬುದ್ಧಿ ಇಲ್ಲ
ಹೌದೌದ ಹೌದೌದು ಯ ಅವನ ಹೆಸ್ರೇನ್ ನಾ ನಾ ಕುನ ಹಿಡಿಬೋದನಾ ಹುಡುಗ
ಬಾಯಿ ಮುಚ್ಚೋ ಬಾಯಿ ಮುಚ್ಚೋ ಮುಟ್ಟತ ಆ ಸರ್ ಹ ಹಲೋ ಹಾ ನಮ ಜೂನಿಯರು ನಮ ಜೂನಿಯರ್ ಅವನು
ಹಾ ಹಾ
ಅವನು ಸ್ವಲ್ಪ ಏನಾಯತ ಇಲ್ಲ ಸ್ವಲ್ಪ ಏನಾಯ್ತಂದ್ರೆ ಸಣ್ಣ ಇದಾಗ ಇದು ತೋಟಲ್ಲ ಕಾರ್ಯಕ್ರಮ ನಡೀತದಲ್ಲ ಅವ ಅವ ಅವ ಈಗ ಏನ್ ಮಾಡಿದ್ರು ಅವ್ರ ಮುತ್ತ ತಗೊಲ್ಕ್ ಹೋಗ್ಯನಾ
ಹ
ಅವ್ರ ಅವ್ರ ಮುತ್ತ ಮುತ್ತ ಗಾ ಮುತ್ತ ತೆಗ ಕ್ ಹೋದ್ಕ ಏನ್ ಮಾಡ್ದ ಕೈ ಜಾರಿ ತೆಳಗ್ ಬಿದ್ ಬಿಮಟ್ಟ ಅವನು ತಳದಿದ್ಮೇಲೆ ಒ ಸ್ವಲ್ಪ ತೆಗೆ ಪೆಟ್ಟಾದ್ಮೇಲೆ ಹುಚ್ಚುಚ್ಚುಚ್ಚ ಹುಚ್ಚುಚ್ಚುಚ್ಚ ಕೆಲಸ ಮಾಡ್ತಾನ ಅವ್ನು ಹ್ಮ ಅವ್ನಿಗೆ ಏನ್ ಆರಾಮ್ಲೆ ಮಾತನಾಡಿದ್ರೆ ಹೇಳಿದ್ರೆ ಅವ್ನು ಕೇಳೋದಿಲ್ಲ ಅದ್ಕ ಅವನಿಗೆ ಸಿಟ್ಟಲ್ಲಿ ಹೇಳದ್ರೆ ಇಷ್ಟ ಅವ್ನ ಕೇಳ್ತಾನೆ ಅದ್ಗೆ ಅವನಿಗೆ ಬೈದ
ಹೌದು ಹೌದೌ ಅಣ್ಣ ನೀವು ಹಂಗೆ ಸ್ವಲ್ಪ ಹೇಳ್ಬೇಕು ಹೌದು ಈಗ ಚಲ ಚೆನ್ನಾಗಿ ಇರ್ಬೇಕಪ್ಪಾ ಹಗೆ ಎಲ್ಲ ಮಾಡಬೇಡ್ದ ಅಂತ ಹೇಳ್ಬೇಕುನೀವೆಲ್ಲ ಅವನಿಗೆ ಜರ ಅರ್ಥ ಆಗತ್ತ ದಿನ ಅವನಿಗೆ ಬುದ್ಧಿ ಏನ ಅಲ್ಲ ಸಣ್ಣ ಹುಡುಗರದ ಬುದ್ಧಿ ಐತಿ ನೀವನು ಸ್ವಲ್ಪ ಸ್ವಲ್ಪ ಹೇಳ್ತಾ ಇದ್ರ ನಿಂದು ಅವನ್ನು ಸ್ವಲ್ಪ ಏನಾದ್ರು
ಹೇಳ್ತೀನ ಹೇಳ್ತೀನ ಏನಿಲ್ಲ ಸ್ವಲ್ಪ ಒಂದೊಂದ್ಸರಿ ಅವಾಗ ಅವಾಗ ಕೇಳಲ್ಲ ಅವ್ನು ಯಾಕಂದ್ರೆ ತಿಳಿಯಲ್ಲ ಹೆಚ್ಚಿಗೆ ವರ್ಕ್ ಹೆಚ್ಚಿಗೆ ಮಾಡದ ಅಂದ್ರೆ ಒಂದ್ ಸ್ವಲ್ಪ ತಲೆ ಔಟ್ ಆಗ್ಬಿಡತ್ತೆ ಅವಂದು ಅವಾಗ ಒಂದ್ ಸ್ವಲ್ಪ ಹುಚ್ಚುಚ್ಚುಚ್ಚುಚ್ಚುಚ್ಚುಚ್ಚು ಕೆಲಸ ಮಾಡ್ತಾನೆ ಅವಾಗ ಒಂದ್ ಸಪ್ಪನೆ ಹೆಡಕಿಗೆ ಕೊಟ್ಟ ಅಂದ್ರೆ ಸುಮ್ನೆ ಕೂತ್ ಬಿಡ್ತಾನೆ ಮತ್ತೆ
ಊಟ
ಅದಕ್ಕೆ ಅಳತಿನೋ ಹಂಗ ನಾನು ನೀವು ಜೀ ನಮ್ಮ ಅಲ್ಲಿ ನಮ್ಮ ಹುಡುಗ ಒಬ್ಬ ಅದಾನ ಹ್ಮ ಹ್ಮ
ಯಾರ ಅದರ ನಿಮ್ಮ್ ಹುಡುಗ
ಇಲ್ಲಿ ಜೀವನ ಮಾಡ್ತಿರತ್ತಂದ್ರಲ್ಲ ನೀವು ಅಲ್ಲಿ ಒಬ್ಬ ಅಬ್ದುಲ್ ಅಂತ ಅದವನೇ ನಮ್ಮ ತಮ್ಮನ ಅವನಿಗೆ ಅಡ್ಮಿಷನ್ ಮಾಡಕ್ ಮಾಡೀನಿ ಹೇಗಿದೆ ಕಾಲೇಜು ಅವ್ರೀಗ ದರ್ಶನ್ ದರ್ಶನ ಹೋಟೆಲ್ ದರ್ಶಿನಿ ಕಾಲೇಜ್
ನಾ ಹೇಳೇಳ್ತಿನೋಡ್ರಿ ಕೇಳಿ ಕಾಲೇಜ್ ನೋಡಿ ಸಣ್ಣ ಹುಡುಗ ತರ ಇದೆ ಕಾಲೇಜ್ ಹಾ ದಿನ ಸ್ಕೂಲಿಗೆ ಹೋಗ್ತಾರ ಬ್ಯಾಗ್ ಹಾಕೊಂಬರ್ಬೇಕು ಬ್ಯಾಗ್ ಹಾಕೊಂಬರ್ಬೇಕು ಸೀನಿಯರ್ಗ ವಿಶ್ ಮಾಡ್ಬೇಕು ಓದ್ತಾ ಬರ್ತಾ ಎಲ್ಲೆರ ಇರ್ಲಿ ಅವರು ಬಾಳ್ ಸಲಾ ಮಾಡಿಬೇಕು ಬಾಳ್ ಚೆನ್ನಾಗಿ ಮಾತಾಡ್ಸ್ಬೇಕು ಮಾರಾಯ ಯಾರು ಏನ್ ಸಿಕ್ಲ ದಾರಿಯಲ್ಲಿ ಸಿಗ್ಲು ಎಲ್ಲಾರ ಇರಲಿ ಬಾಳ ಸ್ಟ್ರಿಕ್ ಇದೆ ನೋಡ್ರಿ ಇದರ ನಿಮ್ಮ ಜೂನಿಯರ್ ಅನಂದ ಜ್ಯೂನಿಯರ್ ಆದನಲ್ರಿ ಅವ್ನಿ ಯಾಕಂದ್ರೆ ಸಣ್ಣ ಹುಡುಗರು ಬುದ್ಧಿ ಯೈತಿ ಅವ್ನ ಬಲ್ಲಿ ಅವನೀಗ ಅದ್ರ ಅಲ್ಲಿ ನಡೀಬಹುದು ನೋಡ್ರಿ
ಹೌದಾ ಹಂಗೆ ಹೆಂಗೆ ಇಲ್ಲಿ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಹೆಂಗಸ ಮಾಡವದು ಬ್ರೋ ನಡೋದಲ್ಲಲ್ಲ ಹಂಗೆ
ಇಲ್ಲ ಬ್ರೋ ಅದೆಲ್ಲಾ ರೂಲ್ಸ್ ಐತಿ ಆ ರೂಲ್ಸ್ ಫಾಲೋ ಮಾಡ್ಬೇಕು ಇಲ್ಲಾರ ಅಲ್ಲಿ ಕಾಲೇಜಲ್ಲಿ ನಡೆಯೋದಿಲ್ಲ ಕಾಲೇಜ್ ಆ ತರ ಸಿಕ್ಕಿದರ್ ಏನ್ ಮಾಡಬೇಕಲ್ಲಿ ಹೌದಾ ಪ್ರಿನ್ಸಿಪಲ್ ಹೇಳ್ತಾನ ಹಿಂಗ್ ಮಾಡ್ಬೇಕು ಹಂಗ ಮಾಡ್ಬ ನಾವು ಪೇಸ್ಟಿಗಿಂಟ್ ನಾವುಬಿ ಸಲಾಮ್ ಮಾಡ್ತಿದ್ದಿಲ್ಲ ಯಾರಿಗ ನಾ ಮಾತ ಮಾದವಿ ಆಡ್ತಿದ್ದಿಲ್ಲ ಹಾಗಾಗಿ ಸರ್ ಹಂಗಿದರ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕ ಹಡ್ಬೇಕು ಚಲೋ ರೆಸ್ಪೆಟ್ ಕೊಟ್ಟು ಮಾತಾಡ್ಬೇಕು ನಿಮ್ ಸೀನಿಯರ್ ಅದರ ಹಂಗ ಅದಾರ ಜೂನಿಯರ್ ಚಲೋ ರೆಸ್ ಕರೆಕ್ಟ್ ಆಗಿ ಮಾತಾಡ್ಬೇಕು ಹಂಗೆ ಎಲ್ಲಾ ಹೇಳಿದರು ನನ್ಗ ಹಾ ಅಂಗ ಕೇಳಿದೀನಿ ರಿ ಎಲ್ಲಾ ಬರ್ತಾ ಬರ್ತಾ ಹುಡ್ಗರು ಎಲ್ಲಾ ಚೇಂಜ್ ಆಗ್ತಾ ಹೋದ್ರ ಹಾಗಾಗಿ ಸರ್ ಹೆಂಗ ಹೇಳತಾರೋ ಮಾಡಬೇಕ ತರ್ತಿಲ್ಲೋಣ ಇಲ್ಲಾಂದ್ರೆ ನಡದಿಲ್ಲ ಮತ್ತೆ ನಿಮ ಜೂನಿಯರ್ ಅದನ ಅವನಿಗೆ ಅವ್ನಿಗಹೇಳ್ರಿ ಇಿಂದಾರ ಇಂಗಲ್ಲಾ ಈ ಕಾಲೇಜ್ ಈಗ ಅವ ಸ್ಟ್ರಿಕ್ಟ್ ನೋಡಿ ಈಗ ಅಚ್ಚಂಗಿರ್ಂದ್ರೆ ಯೋಚನೆ ಮಾಡಿ ಒಂದ್ ಸಲ ಹಚ್ಚು ಸ್ವಲ್ಪ ತಿಳಿಸಿ ಹೇಳ್ರಿ ಹೇಳ್ರಿ ಆಮೇಲೆ ಹೇಳ್ರಿ ನಮ್ ಕಾಲೇಜ್ರ್ತರಿ ಅಡ್ಮಿಶನ್ ಮಾಡ್ರಿ ಆದ್ರ ಓದದ್ ನೋಡಿ ಎಲ್ಲಾ ಚೆನ್ನಾಗಿದೆ ಆದ್ರೆ ಅಲ್ಲೇ ಓದಿ ಹೋದ್ ನ ನಾವ್ ಮತ್ತ ಇಲ್ಲಿ ಬಂದು ಓದೋದಲ್ ನೋಡ್ರಿ ಅಲ್ಲಿ ಓದಿದ್ದ್ ಅಷ್ಟೇ ಮತ್ತ ನೋಡ್ರಿ ಸರ್ ಅವರು ಎಲ್ಲಾ ಲೆಕ್ಚರ್ಸ್ ಚೆನ್ನಾಗಿದ್ದಾರೆ ಒಳ್ಳೆ ಕ್ಲಾಸ್ ಹೇಳ್ತಾರೆ ಎಲ್ಲ ಚೆನ್ನಾಗಿದ್ದಾರೆ ಹುಡುಗಿಯರುನು ಚೆನ್ನಾಗಿದ್ದಾರೆ ಹುಡುಗರುನು ಚೆನ್ನಾಗಿದ್ದಾರೆ ಕಾಲೇಜನು ಚೆನ್ನಾಗಿದೆ ಕಾಲೇಜ್ ನೋಡ್ಬೋದ ಎಲ್ಲಿ ಕಾಲೇಜ್ ನೋಡಿರಾ
ಹಾ ನೀನ್ ಕಾಲೇಜ್ ನೋಡಿದ್ದು ಅದಕ್ಕೆ ನಾನ ಕೇಳಕ್ ಹೇಗಿದೆ ನಿಮ್ದ ಕಾಲೇಜ್ ಅಂತ
ಹೌದ ಹೌದು ಅದೇ ಚೆನ್ನಾಗಿದೆ ಕಾಲೇಜ್ ಎಲ್ಲ ಹಚ್ಚರಿ ಎಲ್ಲ ಹೇಳೇಟ್ರಿ ಅವನಿಗೆ ಇದರಾ ಅಬ್ದುಲ್ಲಾ ಅಂತಾನಲ್ಲ ನಿತದ
ಹೌದಾ ಕಾಲೇಜ್ ಫೀಸ್ ಎಷ್ಟ ಐತೆ
ಅದ ಕಾಲೇಜ್ ಫೀಸ್ ನೋಡ್ರಿ ಅರವತ್ ಸಾವಿ ರೂಪಾಯಿ ಇದೆ ಅಲೋ ಸರ್
ಹಾ ಒಂದ್ ಸ್ವಲ್ಪ ನಿಂದ್ರಿ ನಮ್ಮ ಹುಡ್ಗ ಒ ಸ್ವಲ್ಪ ಬಾಳೆ ಕಿರಿಕ್ ಮಾಡತ್ತದಾನೆ ಅವ್ನಿಗೆ ಒಂದ ಸ್ವಲ್ಪ ಪಾಠ ಗಿಟ್ಟ ಕಳ್ಸಕರೆ ಬರ್ತೀನಿ ಅದು ಏನಂದ್ರೆ ನಿಮ್ಗೆ ಕಾಲೇಜ್ ಫೀಸ್ ಕೇಳತಿದ್ದಲ್ಲ ನಾನು ಎಷ್ಟೈಐತಿ ಕಾಲೇಜ್ ಫೀಸು
ಅರವತ್ ಸಾವಿರ ರೂಪಿದೆ ಅದೇ ಸ್ವಲ್ಪ ನಿಮ್ ಹುಡ್ಗರು ಯಾರ ರ ಮಾತಾಡ್ರ ಮಾ ಅಡಗ ನನ್ಗಂತ ಕೇಳಿ ನೋಡಣ ಸರ್ ಈ ಸ್ವಲ್ಪ ಏನಾರ ಡೀಲ್ ಮಾಡ್ಕೊಂಡ್ರಾಯ್ತ ಒಂದ ಐವತ್ತೈದು ಸಾವಿರ ರೂಪಾಯಿ ಬರ್ ಮಾಡ್ಕೊಂಡು
ಹೌದಾ ಸರಿ ಬಿಡಿ ಒಂದ್ ಸ್ವಲ್ಪ ನಿಂದ್ರೆ ನಮ್ ಹಟ್ಟಲ್ಪ ಜಾಸ್ತಿ ಕಿರಿಕ್ ಮಾಡತ ಕ ಬ